ಹಲೋ.
ಏನ್ ಮಾಡತಾ ಇದೀಯಾ.
ಕುಂತಕೊಂಡಿನಿ ಸುಮನೆ ನೀನ್ ಏನ್ ಮಾಡ್ತಾ ಇದೀಯಾ.
ನಾನು ಸುಮ್ಮ ಕುತ್ಕೊಂಡಿದ್ದೆ.
ಹ್ಮ ಬೆಳಿಗೆ ಇಂದ ಏನ್ ಮಾಡದೇ.
ಬೆಳಗ್ಗೆಯಿಂದ ಅದೇ ಕಾಲೇಜ್ ಹತ್ರ ಹೋಗಿದ್ದೆ. ಮತ್ತೆ ಶಿಕ್ಷಕರಿಗೆ ಒಂದು ಸ. ಕೊಡೋದ ಏನಿತ್ತು ಅವೆಲ್ಲಾ ಪುಸ್ತಕಗಳನೆಲ್ಲ ಕೊಟ್ಬಿಟ್ಟು. ಪರೀಕ್ಷೆ ಇನ್ನೇನ್ ಇನ್ನೇನ್ ಇನ್ನೇನ್ ಹತ್ರ ಬಂತಲ್ವಾ. ಹಾಲ್ ಟಿಕೆಟ್ ಕೊಟ್ರು ಹಾಲ್ ಟಿಕೆಟ್ ಇಸ್ಕೊಂಡು ಬಂದೆ.
ಬಂದ ನಾನು ಅಷ್ಟ. ಕಾಲೇಜ್ಗೆ ಹೋಗಿದೆ ಬೆಳಿಗ್ಗೆ ಎದ್ದೆ ಬೇಗ ಎದ್ದು ನಾಷ್ಟ ಗೀಸ್ಟಾ ಎಲ್ಲಾ ಮಾಡಿ. ಹ
ಹಾ
ಮತ್ತೆ ಎಲ್ಲ ತಯಾರಿ ಆಗಿ ಹ್ಮ್ಮ್ ಹೋದೆ ಕಾಲೇಜ್ ಹತೀರ. ಹತ್ರ ಎಲ್ಲಾ ಗೆಳೆಯರೊಟ್ಟಿಗೆ ಹೋದೆ. ಹೋಗಿ ಆಮೇಲೆ ಶಿಕ್ಷಕ. ಅವರನ ಬೆಟ್ಟಿ ಹಾಗಿ ಅವರಿಗ ಏನೇನ ಕೊಡೋದಿತು ಪುಸ್ತಕಗಳೆಲ್ಲಾ ಕೊಟ್ಬಿಟ್ಟು. ಆಮೇಲೆ ಇಂತಿರಾಗಿಸಿ ಆಮೇಲೆ ನಾವು ಎ. ನಮ್ಮ ಹಾಲ್ ಟಿಕೆಟ್ ಅಂತ ಕೊಡ್ತಾರಲ್ಲ ಪರೀಕ್ಷೆದು ಅದೆಲ್ಲ ಇಸಕೊಂಡು. ಹ್ಮ ಬಂತು ನಮ್ದು ಹತ್ರಾನೇ ಇದೆ ಎಲ್ಲಾ ಇಸ್ಕೊಂಡು. ಬಂದೆ ಮತ್ತೆ ಎಲ್ಲ. ಚೆನ್ನಾಗಿದೆ ಇವಾಗ ಮತ್ತೆ ಹಬ್ಬಗಳು ಬರ್ತವೆ ನೆಕ್ಸ್ಟ್
ಆ ದಿನ ಆಯ್ತಲ್ಲಾ ಹಬ್ಬ ಆಗಿ ಯಾವ ಹಬ್ಬನೇ ಬರ್ತಾ ಇಲ್ಲಾ ಅಂತ
ಹ ಈ ಲಾಸ್ಟ್ ಎಲ್ಲಾ ಹಿಂದೆ ವರ್ಷ ಚೆನ್ನಾಗ್ ಬಂದ್ ಹಬ್ಬಗಳು ಹಿಂದೆ ಕಾಲ ಎಲ್ಲಾ ಇವಾಗ ಜಾಸ್ತಿ ಜನ ಆಯ್ತು ನಾವವು ಹಬ್ಬಗಳೇ ಬರ್ತಿಲ್ಲ
ದಿನಗಳು ಜಾಸ್ತಿ ಜಾಸ್ತಿ ದೂರ ಇದ್ದಾವ ಹಬ್ಬಗಳು
ಮತ್ತೆ ಹಬ್ಬಗಳಂದ್ರೆನೆ ನಮಗೆ ಸಂಭ್ರಮವಾಗಿ ಸಂತೋಷವಾಗಿ ಗಟ್ಟಿನಿಂದ ಏ ಮಾಡ್ತೀವಿ ಎಲ್ಲ
ಹೌ ಹೌದು ಹಬ್ಬ ಅಂದ್ರೇನೆ ಒಂಥರ ಖುಷಿ ಮನೇಲೆ ಎಲ್ಲಾರೂ ಎಲ್ಲರಿಗೂ ಖುಷಿ ಹಬ್ಬಾ ಎಲ್ಲಾರೂ ಬರ್ತಾರೆ ಸಂಬಂಧಿಕರೆಲ್ಲಾ ಬರ್ತಾರೆ
ಹಾ ಹೊಸ ಬಟ್ಟೆ ಎಲ್ಲಾ ತಗೊಂತೀವಿ ನೀನ್ ಎಲ್ಲಾ ಹಬ್ಬಕ್ಕೂ ಹೊಸ ಬಟ್ಟೆ ತವಂತ
ಇಲ್ಲ ನಮ್ಮ್ ಮನೆಯಲ್ಲಿ ಯುಗಾದಿಗೆ ದೀಪಾವಳಿಗೆ ತಂದೆ ತರ್ತಾರೆ ಇನ್ನ ಎಲ್ಲಾ ದೀಪ್ ಇನ್ನಮ್ ಬೇರೆ ಹಬ್ಬಕ್ಕೆ ಹಂಗೆ ನಿಮ ಎಲ್ಲ ಹಬ್ಬಕ್ಕೂ ತರ್ತೀರಾ
ಹಾ ನಾನ್ ಇಷ್ಟ ಇದ್ರೆ ತಗೊತೀನಿ ಇಲ್ಲ ಅಂದ್ರೆ ಇಲ್ಲ ತಗೊಳ್ಳೇಬೇಕಂತಿಲ್ಲ ಒಂದೊಂದ್ ಹಬ್ಬಕ್ಕೆ ಹೆಣ್ಮಕ್ಳದ ಗೊತ್ತಲ್ಲ ಸೀರೆ ಕಟ್ಕೊಂಡಬಿಡ್ತೀವಿ ಬಟ್ಟೆನೆೇ ಬೇಕಾಗಿಲ್ಲ ಅಮ್ಮ್ರದು ಅತ್ತರದು
ಕಕೊಂಡ್ರನೆ ಲಕ್ಷಣ ಸೀರೆ ಉಡ್ಕೊಂಡು ಮಲ್ಗೆ ಹೂವು ಉಟ್ಕೊಂಡ್ ಬಳೆ ಎಲ್ಲ ಹಾಕೊಂಡಿದ್ರೆ ಅದಲ್ಲಾ
ಹೌದು ಹೆಣ್ಮಕ್ಳ ಲಕ್ಷಣನೇ ಅವಾಗಲ್ಲ ಬರದು್ಮ ಅಮ್ಮರಿಗೂ ಅಷ್ಟೇ ಆ ಹಬ್ಬ ಬಂದ್ರೆ ಸಾಕು ಸೀರೆ ಬಳೆ ಹೂವು ಹ ಎಲ್ಲ ಮುಡ್ಕೊಳ್ಳಕ ಇಷ್ಟ ಅವ್ರಗೂ ಇವಾಗ ನಮ್ಮ ಹಬ್ಬಗಳು ಮತ್ತೆ ನೀವ ದೀಪಾವಳಿ ಹೆಂಗ್ ಮಾಡ್ತೀರಾ
ಅದ್ರೆ ದೀಪಾವಳಿಲಿ ಎಲ್ಲಾ ಸಾಲು ಸಾಾಲುವಾಗ ದೀಪ ಹಚ್ಬಿಟ್ಟು ಮತ್ತೆ ಪಟಾಕಿ ಹಚ್ಚೋದು ಮತ್ತೆ ಹಿರಿಯರ್ ಪೂಜೆ ಅಂತ ಮಾಡ್ತೀವಿ ನಾವು ದಪ
ಓ ಹೌದಾ ನಾವು ಮಾಡ್ತೀವಿ ನಾವು ದೀಪಾವಳಿ ಅಂದ್ರೆ ಸಾಲು ದೀಪಗಳನ್ನೆಲ್ಲಾ ವಿ ಮತ್ತೆ ಹೊಸ ಬಟ್ಟೆ ತಗೊಳೋದಿದ್ರೆ ಹಿರಿಯರು ಪೂಜೆ ಮಾಡ್ಬೇಕಾರೆೆ ಅವ್ರಿಗೆ ಹೊಸ ಬಟ್ಟೆ ಬಟ್ಟೆ ನಮ್ಗೂ ಹೊಸ ಬಟ್ಟೆ
ಹೌದು ಅಂದ್ರೆ ದೀಪಾವಳಿ ಸ್ವಲ್ಪ ಜಾಸ್ತಿ ಪ್ರಾಮುಖ್ಯತೆ ಐತೆ ಅಂದ್ರೆ ನಮ್ಮ ಹಿರಿಯರನ್ನ ಎಲ್ಲಾ ನೆನ್ಸ್ಕೊಳ್ಳೋದು
ಹಾ ಮತ್ತೆ ದೀಪಗಳ ಅಸ್ತೀವಿ ಮತ್ತೆ ಪಟಾಕಿ ಹೊಡಿತೀಯಾ ನೀನು
ನಾವು ಹೊಡಿತೀನಿ ಬಟ್ ದೊಡ್ಡ ದೊಡ್ ಪಟಾಕಿ ಎಲ್ಲ ಹೊಡೆಯಲ್ಲ ಚಿಕ್ ಚಿಕ್ ಪಟಾಕಿ ಅಷ್ಟೇ ಹೊಡಿಯೋದು ಅಂದ್ರೆ ದೊಡ್ಡ ಪಟಾಕಿ ಹೊಡದ್ರೆ ನಮ್ಗುನು ತೊಂದ್ರೆ ಮತ್ತೆ ನಮ್ಮ್ ಅಕ್ಕ ಪಕ್ಕ ಇರೋರ್ಗೆ ಪರಿಸರಕ್ಕನು ತೊಂದ್ರರೆ ಅದೇನಾದ್ರು ಕೈಗೆ ಎಲ್ಲ ಕಣ್ಣಿಗೆ ಏನಾದ್ರು ಸ್ ಬಿಟ್ರೆ ಎಲ್ಲ ತೊ ಅಂತ ನಾ ಅಪ್ಪಜ್ಜಿ ಚಿಕ್ಕೋದಷ್ಟೇ ತಗೊಂಡ್ ಬರುತ್ತೆ ಪಟಕಿಗಳು ದೊಡ್ಡವೆಲ್ಲ ತಗೊಂಬರಲ್ಲ ನನ್ಗೂ ಭಯ ಹಚ್ಚೋಕೆ ಜಾಸ್ತಿ ಶಬ್ದ ಬರುತ್ತೆ ಎಲ್ಲ
ಹೌದೌದು ಪರಿಸರ ಮಾಲಿನ್ ಆಗ್ಬಿಡುತ್ತೆ ಏನಾನ ಆಗ್ಬಿಟ್ರೆ ಅಂತ ಮತ್ತೆ ಆಸ್ಪತ್ರೆಗೆಗ್ ಹೋಗ್ಬೇಕು ಎಲ್ಲಾ ಹಬ್ಬದ ವಾತಾವರಣದಲ್ಲಿ ಹಗೆಲ್ಲ ಚೆನ್ನಾಗಿರಲ್ಲ ಅದಕ್ಕೆ ಎಷ್ಟು ಯಾವ್ ತರ ಹೊಡಿಬೇಕು ಅವಷ್ಟೇ ಚಿಕ್ ಚಿಕ್
ಹೌದು ಅ್ರ ನಮ್ ಖುಷಿ ಅಷ್ಟೇ ಹಚ್ಬೇಕು ಮತ್ತೆ ಅದ್ರಿಂದ ಬೇರೆಯವ್ರ ತೊಂದ್ರನೂ ಆಗ್ಬಾರ್ದು ಈಗ ಪಟಾಷ್ಟತಾ ಇದ್ರೆ ಮತ್ತೆ ಪ್ರಾಣಿಗಳ್ನನು ಭಯ ಪಟ್ಬಿಟ್ಟು ಓಡ ಹೋಗ್ತವೆ ನಮ್ಗೆ ಏನೋ ಮಾಡ್ತಾರೆ ಇವರು ಅಂತ ಅದಿಕ್ಕೆ ನಮ್ ಖುಷಿ ನಮ್ಗ ಅಷ್ಟೇ ಇರಬಾರ್ದು ಪರಿಸರಕ್ಕೆಲ್ಲಾ ಹಾನಿ ಮಾಡ್ಬಾರ್ದು
ಹ ಹೌದು ನೀನ್ ಹೇಳೋದು ನಿಜಾನೇ ಇವಾಗ ಸಂಕ್ರಾಂತಿಯಲ್ಲಿ ಎಲ್ಲಾ ಕಿಚ್ಚು ಹಾಯಿಸೋದು ಎಲ್ಲಾ ನೋಡಿದ್ಯಾ
ಹ ಇಲ್ಲ ನಮ್ ಕಡೆ ಮಾಡಲ್ಲ ನಮ್ಮ್ ಅಜ್ಜಿಯ ಅವರು ಊರ್ ಕಡೆ ಮಾಡ್ತಾರೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಮತ್ತ ಎಲ್ಲಾ ಹಸುಗಳೆಲ್ಲ ಹಾಕ್ಬಿಟ್ಟು ಕಿಚಾಯಿಸಿ ಅದ ಗೆದ್ರೆ ಮತ್ತೆ ಅದಕ್ಕೆಲ್ಲಾ ಬಹುಮಾನ ಕೊಡೋದು ಅದೆಲ್ಲಾ ನೋಡಿದೀರಿ
ಹೌದ ಅದಕ್ಕ ಆ ನಮಸ ನಮ್ ಕಡೆನ ಅವಂಗೆ ಆ ದನಗಳಿಗೆ ಎಲ್ಲಾ ತಯಾರಿ ಮಾಡ್ತಾರೆ ಬಲೂನ್ಸ್ ಕಟ್ತಾರೆ ಗೆಜ್ಜೆಗಳು ಹಾಕ್ತಾರೆ ಎಲ್ಲಾ ಉಡುಪುಗಳು ಅದಕ್ ಬಣ್ಣ ಎಲ್ಲಾ ಹಚ್ಚಿರ್ತಾರೆ ಕಾಲ ಗೆಜ್ಜೆ ಹ್ಮ ಅವ ಕ ಇಚ್ಚಾಯ್ತಾರೆ ಹೌದು ಇವಾಗ ನಮ್ಗೆ ಹಬ್ಬ ಅಂದ್ರನೆ ಚಳಿ ಚಳಿ ಹೋಗ ಹೋಗಕೋಸ್ಕರ ಚಳಿ ಹೋಗಕ್ ಬಂದಿರುತ್ತೆ ಅವಾಗ ಹಬ್ಬಾ ಇದು ಮಾಡ್ಕೊಂತೀವಿ ನಾವು
ಹೌದು ಅಂದ್ರೆ ಅದೊಂಥರ ಏನೋ ವಿಶೇಷವಾಗಿರುತ್ತೆ
ಹ್ಮ್ ಇದು ಓಣಿ ಓಣ ಮಾಡ್ತೀರಾ
ನಾವು ಓಣ ಅಂದ್ರೆಊ ರ ಅವಲ್ಲೆಲ್ಲಾ ಅದ್ನ ಹಬ್ಬನ ಆಚಸಲ್ಲ ಆದ್ರೆ ನಾವು ಕಾಲೇಜ ಅಲ್ಲಿ ಇದ್ದಾಗ ಸ ಅಂದ್ರೆ ಸ್ನೇಹಿತರ ಜೊತೆ ಆಟ ಆಡ್ತಿೀವಿ ಆದ್ರೆ ಮತ್ತೆ ಊರಲ್ಲಿ ಯುಗಾದಿ ಆತ್ತತ್ರ ಅದು ಹೋಳಿ ಆಡ್ತೀವಿ ಮತ್ತೆ ಅಲ್ಲೆಲ್ಲಾ ಊರಲ್ಲಿ ಇರೋ ಸ್ನೇಹಿತರ ಜೊತೆ
ಹೌದು ನಾವು ಅಂಗೇನೆ ಊರಲ್ಲಿರೋ ಸ್ನೇಹಿತರ ಹತ್ರನೇ ನಾನು ಆಟಾಡೋದು ಈ ಸರಿ ನಾನನ್ ಏನ್ ಗೊ ಓಣಿ ಆಡ್ಬೇಕ್ರೆ ಇಲ್ಲಿ ಇರ್ಲಿಲ್ಲ ನಾನು ಊರಲ್ಲ ಇದಿದ್ದೆ
ಹೌದು ಊರಲ್ಲಿ ಚೆನ್ನಾಗಿ ಊರಲ್ಲಿಂದ ಚೆನ್ನಾಗಿರುತ್ತೆ ಎಲ್ಲರರು ನಮ ಅಂದ್ರೆ ದೊಡ್ಡವರು ಚಿಕ್ಕವರು ಎಲ್ಲಾರರು ಎಲ್ಲಾರೂ ಆಟ ಆಡ್ಕೊಂಡ್ ಚೆನ್ನಾಗಿರುತ್ತೆ ನೀವ್ ನಾಗರ ಪಂಚಮಿ ಮಾಡಲ್
ಹ್ಮ ಮಾಡ್ತೀವಿ ಅವಾಗ ಎಲ್ಲಾ ತರ ತರದು ವಿಧ ವಿಧವಾದ ಉಂಡೆಗಳು ಮಾಡ್ತಾರೆ ಮನೇಲಿ ಮತ್ತೆ ನೀವು ನಾಗರ ಪಂಚಮಿಗೆ ನೀರ್ ಏರಿಯೋದು ಹಾಾಲ
ನಾವವು ಹಾಲ್ ಇರಿತಿೀವಿ ಎರಡ್ ದಿನ ಹಾಲ್ ಇರಿತಿೀವಿ ನಾದ್ರರು ನಿಮಗೆ ಮತ್ತೆ ಈಗ ಉಂಡೆ ಕಟ್ಟಿರ್ತೀವಲ್ಲ ಅದ್ರ ಜೊತೆಗೆ ನಮ್ ಸಂಬಂಧಿಕರಿಗೆಲ್ಲಾ ಹೋಗ್ಬಿಟ್ಟು ಕೊಟ್ಟಿ ಮಾತಾಡ್ಸ್ಕೊಂಡು ಅರ್ನ ಕುಂಮ ಕೊಟ್ಟು ಬರ್ತೀವಿ ಅಸ ಹಬ್ದಲ್ಲಿ ಅದ್ರೆ ನಾಗರ ಪಂಚಮಿ ಅಂದ್ರೆ ಎಲ್ಲಾ ನಾವ್ ಯಾವ ಊರಿಗೂ ಅಂದ್ರೆ ಕೆಲ್ಸ ಇರುತ್ತೆ ಅಂತ ಯಾವ ಊರಿಗೂ ಹೋಗಿರಲ್ವಲ್ಲ ಅವ ್ರಗೆಲ್ಲ ಹೋಗ್ಬಿಟ್ಟು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು
ಹ್ಮ್ ಗಣೇಶ ಹೆಂಗ್ ಮಾಡ್ತೀರಾ
ಗಣೇಶ್ ಹಬ್ಬ ಚೆನ್ನಾಗ್ ಅಂದ್ರೆ ಅದ್ರಲ್ಲೂ ಗಣೇಶ್ ಹಬ್ಬ ಹುಡುಗರು ಜಾಸ್ತಿ ಖುಷಿ ಅಂದ್ರೆ ಫಸ್ು ಮನೆ ಮನೆಗೂ ಪಟ್ಟಿ ಎತ್ತತಾರೆ ಅಂದ್ರೆ ಒಂದೊಂದ್ ಗಲ್ಲಿಲ್ ಒಂದೊಂದು ಒಂದೊಂದ್ ಗಲ್ಲಿಲ್ ಒಂದೊಂದು ದ ಕೂರ್ಸ್ಬೇಕು ಅಂತ ಇರುತ್ತೆ ಗಣೇಶನ ಆ ಆ ಗಲ್ಲಿಗ್ ಹೋಗ್ಬಿಟ್ಟು ಪಟ್ಟಿ ಎತ್ಬಿಟ್ಟು ಆ ಬರೋ ದುಡ್ಡಲ್ಲಿ ಗಣೇಶ ತಗೊ್ಬಡ್ತಾರೆ ಆ ಗಣೇಶ ತ ಬಂದ್ಬಿಟ್ಟು ಕೂರ್ಸ್ತಾರೆ ಆದ್ರೆ ಬರೋ ದಿನ ಜಾಸ್ತಿ ಖುಷಿ ಗಣೇಶ ಬಂದ ಇನ್ನಐದು ಐದ್ ದಿನ ಇರ್ತಾನೆ ಊರಲ್ಲಿ ಅಂತ ಆಮೇಲೆ ಐದ್ ದಿನ ಆದ್ಮೇಲೆ ಅದ್ನ ಇಟ್ಕೊಂಡ್ ಹೋಗಿ ಆ ಕುಣಕೊಂಡು ಅಲ್ಲಿ ನೀರೆಲ್ಲ ಹಾಕ್ಬೇಕ ಹೌದು ವಿಸರ್ಜನೆ ಮಾಡ್ಬೇಕಾದ್ರೆ ಜಾಸ್ತಿ ಬೇಜಾರಾಗುತ್ತೆ ಅಂದ್ರೆ ಏನೋ ಬಿಟ್ಟೋಗ್ಬ ಬಿಡ್ತಲ್ಲ ಅನೋಹಂಗೆ
ಹೌದು ನೀವು ತೋೋಣ ಅವೆಲ್ಲ ಕಡ್ತೀರಾ ಹಬ್ಬದ ಟೈಮ್ ಅಲ್ಲಿ ಎಷ್ಟ ಎಷ್ಟ ಗಂಟೆಗೆ ಎದ್ದಳ್ತೀರಾ ನಾವೆಲ್ಲಾ ನಾಲ್ಕಕ್ ಗಂಟೆಗೆ ಎದ್ದಳ್ತೀ ನಮ್ಮ ಮನೇಲಿ ಪ್ಪ ಅಮ್ಮ ಅಜ್ಜಿ ಇವಾಗ ಅಣ್ಣ ಅವ್ರಲ್ಲ ಇದ್ರೆ ಅವ್ರರಿಗೆಲ್ಲಾ ತೋಟಕ್ಕೆ ಕಳಸ್ತ ಇೆ ದಿನ ಹೂವು ಕಿತ್ಕೊ್ ಬರಕೆ ತೋಣಕ್ ಬೇಕಾಗಿ ೋ ಎಲೆಗಳು ಮಾವಿನ ಎಲೆಗಳು ಎಲ್ಲಿತ್ಕೊಂಬ
ಹೌದು ಹಬ್ಬದ ಸಮದಲ್ಲಿ್ದೇನೆ ಬರಲ್ಲ ಬೆಳಿಗ್ಗೆ ಎಲ್ಲರೂ ಇದ್ಬಿಟ್ಟು ಎಲ್ಲರಿಗು ಒಂದೊಂದ ಕೆಲಸ ಇರುತ್ತೆ ಹೊಲಕ ತೋರ್ರಣ ಹೂವು ಎಲ್ಲ ಹರ್ಕೊಂಡ್ ಬರೋದು ಮನೇಲ್ ಇದ್ರೆ ಮನನೆೆಲ್ಲಾ ಸ್ವಚ್ಛ ಮಾಡ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಹಿಂಗ್ ಬರುತ್ತಾ ರಂಗೋಲಿ ಹಾಕ್ ಎಕಗೆ
ನಮ್ಮ್ ಅಜ್ಜಿ ಮತ್ತೆ ನಮ್ಮಮ್ಮಿ ಸಖತ್ತಾಗಿ ಆಗ್ತಾರೆ ನಮ್ಮಅಮ್ಮ ನಮ್ಮ ಅಜ್ಜಿ ಎಲ್ಲಾ
ಹೌದು ಅವಾಗಿನ್ ಕಾಲದವರೆಲ್ಲ ಎಷ್ಟು ದೊಡ್ಡ ದೊಡ್ಡಂತ ರಂಗ್ಗೋಲಿ ಹಾಕ್ಬಿಟ್ಟು ಅದಕ್ ಬಣ್ಣೆ ಎಲ್ಲ ತಂಬ್ಬಿಟ್ಟು ಎಷ್ಟು ಲಕ್ಷಣವಾಗಿ ಕಾಣಸುತ್ತೆ
ಹೌದು ನಾನಿಗೆ ಬರಲ್ಲ ನಾನು ಇಂಟರ್ನೆಟ್ ಇಂದ ನೋಡ್ಕೊಂಡು ಚಿಕ್ಕದಾಗಿರೋ ಎಲ್ಲ ಹಾಕ್ತೀನಿ
ಹೌದು ನಾನು ಆದ್ರೆ ಇವಾಗೆಲ್ಲಾ ಜಾಸ್ತಿ ಟೈಮೇ ಇಲ್ಲ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ಕೊಂಡು ಓದಬೇಕು
ಹ್ಮ್ ಮತ್ತೆ ಇನ್ನೊಂದ ಏನ್ ಗೊತ್ತಾ ಹಬ್ಬದ ಸಮಯ ಬಂದಾಗ ಯಾವದೇ ಜಾತಿ ಆಗ್ಲಿ ಧರ್ಮ ಆಗ್ಲಿ ಇವೆಲ್ಲ ಬರೋದೇ ಇಲ್ಲಷ್ಟ ಶ್ರೀಮಂತರು ಬಡವರು ಎಲ್ಲಾರೂ ಸೇರಿನೇ ಮಾಡ್ತೀವಿ ನಾವು
ಹೌದು ಯಾರು ಅವರು ಇವ್ರು ಅಂತ ಭೇದ ಭಾವ ಮಾಡ ಲಾ ಎಲ್ಲ ಚೆನ್ನಾಗಿ ಎಲ್ಲ ಒಗ್ಗಟ್ಟಿನಿಂದ ಅಂದ್ರೆ ಅದು ಒಗ್ಗಟ್ಟಂಗ ಮಾಡಿದ್ರ ಮಾತ್ರ ಹಬ್ಬ ಆಗುತ್ತೆ ಅವರು ನಾವು ಅಂತ ಭೇದ ಭಾವ್ ಮಾಡಿದ್ರೆ ಅದು ಹಬ್ಬದ ಖುಷಿನೇ ಇರಲ್ಲ ಬರೇ ಅವ ಇದು ಅವ್ರದುು ಇದು ಇದೆ ಅಂತ ಅಂದ್ರೆ ನಾವು ಎಲ್ಲಾ ಎಲ್ಲ ಇದ್ರನುನು ನಾವು ಇದನ್ ಕೊಡ್ಬೇಕು
ಕೊಡ್ಬೇಕು ಮತ್ತೆ ಇವ ಅವಾಗೇನೆೇ ನಾವ ಒಂದಾಗ ಊಟ ಮಾಡಕ್ ಸಾಧ್ಯ ಎಲ್ಲಾರೂ ಮನ್ಸಲ್ಲಿನು ನಾವೆಲ್ಲಾ ಒಂದೇ ಅಂತ ಅಭಿ
ಹೌದು ನಾವ್ ಎಲ್ಲರಿಗೂ ಒಂದ್ ಮಹತ್ವ ಪ್ರಾಮುಖ್ಯತೆ ಕೊಡ್ಬೇಕು
ಹೌದೌದು ಇವಾಗ ನೋಡು ಯುಗಾದಿಯಲ್ಲಿ ಅಂದ್ರೆ ಚೈತ್ರ ಮಾಸ ಬರುತ್ತ ಅವಾಗ ಪಾಡ್ಯ ಎಲ್ಲಾ ಮಾಡ ಮಾಡ್ತೀವಿ ಯುಗಾದಿ ಅಂದ್ರೆನೆ ಹೊಸ ವರ್ಷ ತರ ಅಲ್ಲ ನಮಗೆ ಅವಾಗ ಬೇವು ಬೆಲ್ಲ ಎಲ್ಲಾ ಹಂಚ
ನಾನ್ ಶಾಲೆಗಳಿಗೆಲ್ಲಾ ತಗೊಂಡ ಹೋಗ್ತೀನಿ ಬೇವು ಬೆಲ್ಲ ಮುಂ ಚೆ ಚಿಕ್ಕಳ ಇದ್ದಾವೆಲ್ಲ ತಗೊಂಡ ಹೋಗ್ತಿದ್ದೆ
ಅಂದ್ರೆ ಅದು ಯುಗಾದಿಲಿ ಏನಂದ್ರೆ ಬೇವು ಬೆಲ್ಲ ತಿನ್ಬಿಟ್ಟು ನಮ್ಲ ಜೀವನದಾಗಿ ಒಳ್ಳೇದ ಕಹಿ ಘಟನೆ ಇರ್ಬಹುದು ಸಿಹಿ ಘಟನೆ ಇರ್ಬಹುದು ಎಲ್ಲದನ್ನುೂ ಸಮನವಾಗಿ ಬರ್ಲಿ ಅಂತ ಎಲ್ಲ ಬೇವು ಬೆಲ್ಲ ತಿಿಂದಬಿಟ್ಟು ಒಳ್ಳೆ ಹಾರೈಸಿಕೊಂಡೂ ಅಂದ್ರೆ ಹಬ್ದಲ್ಲಿ ಎಷ್ಟು ಪ್ರಾಮುಖ್ಯತೆ ಇರುತ್ತೆ ಎಲ್ಲಾ
ಹೌದು ಎಲ್ಲಾ ಹಬ್ಬನುೂ ಅಷ್ಟೆ ನೋಡಿ ಯುಗಾದಿ ಅಂತಾನೂ ಅನ್ನಲ್ಲ ದೀಪ ದೀಪಾವಳಿ ಸಂಕ್ರಾಂತಿ ಚತುರ್ಥಿ ಯಾವುದೇ ಹಬ್ಬ ಆಗ್ಲಿ ಎಷ್ಟು ಖುಷಿ ಖುಷಿಯಾಗಿ ಮಾಡ್ತೀವಿ
ಅಂದ್ರೆ ಒಂದೊಂದ್ ಹಬ್ಬದಿಂದ ಒಂದೊಂದ್ ಅರ್ಥ ಇರುತ್ತೆ ಇನ್ ಹಿಂಗ್ ಮಾಡುದ್ರೆ ಹಿಂಗ ಇರುತ್ತೆ
ಹೌದು ಹಿರಿಯರು ಒಂದ್ ಮಾತಾಳ್ತಿದ್ರು ಎಲ್ರುೂ ಒಂದೇ ಎಲ್ಲಾ ಹಬ್ಬಗಳು ಒಂದೇ ಅಂತ ಭೇದ ಭಾವ ಮಾಡಬಾರ್ದು ಮಾನವೀಯತೆ ಮತ್ತೆ ಇದ್ರನೆ ನಾವ್ ಹಬ್ಬ ಮಾಡಕ್ ಸಾಧ್ಯ ಕೀಳಾಗಿ ನೋಡ್ಬಾರ್ದು
ಇದ್ರೆ ಅದು ಹಬ್ಬು ಸಂಭ್ರಮನೂ ಇರಲ್ಲ ಹಬ್ಬ ಮಾಡಿದ್ನು ವ್ಯರ್ಥ ಆಗ ಹೋಗುತ್ತೆ ಹಬ್ಬ ಮಾಡಿದ್ವಿ ಅಂದ್ರೆ ಎಲ್ಲಾ
ಬಾ ನಮ್ಮ್ ಊರ್ ಕಡೆ ಎಲ್ಲಾ ಹಬ್ಬಗಳಿಿಗೆ ಇದ್ದ ಕರೀತ ನಾನ್ ನಿನ್ನೆಲ್ಲಾ ಆಯ್ತು
ನಾವು ಬರ್ತೀವಿ ನೀವು ಬನ್ನಿ ಅಂದ್ರೆ ನಿಮ್ ಕಡೆ ಒಂದ್ತರ ಬಂದೇ ಬರ್ತ ತಿನಿ ಯಾಕಂದ್ರೆ ನಿಮ್ ಕಡೆ ಒಂದತರ ಸಂಪ್ರದಾಯ ಮಾಡಿದ್ರೆ ನಮ್ ಕಡೆ ಒಂತರ ಮಾಡ್ತಾರೆ ಆದ್ರೆ ಹಬ್ಬ ಒಂದೇ ಸಂಪ್ರದಾಯ ಬೇರೆ ಬೇರೆ ಇರುತ್ತೆ ಆದ್ರೆ ಅನ್ನು ಎಲ್ಲರೂ ಓಡಾಡ್ಕೊಂಡಿದ್ರೆ ಹಬ್ಬನುೂ ಚೆನ್ನಾಗಿರುತ್ತೆ ಮನೇನುೂ ತುಂಬಿರುತ್ತೆ ಹಬ್ಬುದ ವಾತಾವರಣನೇ ಚೆನ್ನಾಗಿರುತ್ತೆ ಹಾ ಹೌದು ಅದೆಲ್ಲದ್ಕ್ಕು ಪ್ರಾಮುಖ್ಯತೆ ಕೊಡ್ಬೇಕು ಎಲ್ಲಾ ಹಬ್ಬ ಹಬ್ಬಗಳಿಗೂ ಪ್ರಾಮುಖ್ಯತೆ ಕೊಟ್ಬಿಟ್ಟು ಎಲ್ಲಾ ಹಬ್ಬನುೂ ಮಾಡ್ಬೇಕು ಯಾಕಂದ್ರೆ ಅವಗಿನ್ ಕಾಲ್ದವ್ರು ಮಾಡಿದಾರಲ್ವಾ ಹಬ್ಬನ
ನೀನ್ ಹೇಳೋದು ಸತ್ಯನೇ ಹೌದೌದು ಮತ್ತೆ ಬಾ ಎಲ್ಲಾ ನಾನು ಬರ್ತೀನಿ ನೀನು ಬಾ ಆಯ್ತಾ